ಹಲೋ ಹ್ಮ ಕೆಸ ಅಂದೆ ಗಪಿದ
ನಿಂದ್ರ ಬ್ಲೂಟೂತ್ ಹಾಕೋತಿನನಿ ನಿಂದ್ರ ಅದ ಕೆಳ್ಸ ಅಲ್ಲಂದ್ರ ಯಾಕ
ಹ
ಹಲೋ
ಹ್ಮ್ ಯ ಏಿನ್ ಜಳಕ್ಕದು ಮಾಡುವರ್ ಹ
ಹ
ಏನಾಯ್ತು
ಕೇಳಸುತ್ತಧೆ ಈ ಅಪ್ ಕೇಳಸುದೇ ಇಲ್ಲತ್ತನೆ
ನಿ ಮೊಬೈಲ್ ಸೌಂಡ ಎಲ್ಲ ಹೇಲಿ ಕೆಲ್ಲಿಸ್ಬೆಕು
ಇ ಇನ್ೇಗ ಅದು ಯಾವ ಪಿಿಲ್ಲರ್ ಕೆೇಳಸ್ದವ ಈ ಕೆಳ್ಸತಿಲ್ ನೋಡಿ ಏನ್ ಮಾಡ್ರ
ನ ತೂಕ ತಪ್ಪನ
ಹ್ಮ್ ಹ್ಮ್
ನಾನು ಹಚ್ಚಿದ ಅಕ್ಕ ಹಚ್ಚಿದ್ಲು ಹೋಗನ ಇಷ್ಟ ಮಾಡ
ಗಣಪತಿ ಹಬ್ಬ ಟೆ ಯ ಅವಾವಾಗೈತನಾ
ಆರು ತಿಂಗಳು ಎರಡು ತಿಂಗಳಿನ ಇನ್ನ ಎರಡು ತಿಂಗಳ ಅಹಿತಿ ಬರ್ತಿರೆನ ಅವಾಗ ಹ
ಹ ನಡುವ ಈ ವಾರ್ಷ ಈ ವಾರ್ಷ ಇದ್ದು ಬರ್ತಾತ್ ದೇವಸ್ಥಳ ಅದ್ ಹೋಗ ಕಾಣತ್ ಉದ್ರವಾರ ಪಡ್ ಒ ಬಾರ ರಕ್ಕತೆ ಬರಕಾರಲ್ಲ
ಹ್ಮ್ ಸಿಧು ಕನತ್ತ
ಹಾ
ಹ್ಮ ಹ್ಮ
ಏನ್ ಮಾಡತ್ರಿ
ಏನು ಇಲ್ಲ ಒಣಪ ಅಡಿಗೆ ಮಾಡಿದೆ ಎಟ್ಟತ್ತನ ನಾ ಆಗ ನ ತು
ಅಕ್ಕ ಮುಖಂಡಾಳೆಂತನ
ಎದ್ದ್ ಕುತಾ ಪ ನೋಡತ್ತ ಪೋನ ಪೋನ ನೋಡ್ಕೋತ್ ಕುೂತಾಲ
ಹ್ಮ
ಕ ಕಡೆೆಯದು ಕೊಕ್ಕಿನಣ ತಯಂದರುಕ
ಹ್ಮ್
ಅಲ್ಲೇ ದೇವಿಟಿ ಆಐತೆ ಎತ್ತ
ಇಂದೂರ್ದಾಗ
ಹಾಂ ಓಕೆ ನಾನ ತಕಡಿ ಅಲ್ಲಿ ಐತ್ ಬರ ಅಂತಂತ ಅಕ್ಷಯ ಅದಕ್ಕ ಇಬ್ರು ಹುಡ್ಗ್ಯಾರ್ ಹೋಗ ಕರಪ ಎಕ್ಕೆ ತರಪ ಮಾತರ್ ಮಾಡಠ ಹ ಅಲ್ಲೇ ಚಲೋ ಇದ್ರರು ನೀನುನ ಕರ್ಕೋತೇವತ್ತ ಯಾರ
ಆ ಬೆಂಗ್ಳೂರು ಸೈಡಕ್ಕಿ
ನೋಡಕತ್ತೆ ಗಡ್ರ ದೇರೆ ಮುಗಿದ ಹೋಗಬೇಕ
ಹ್ಮ್
ಎದ್ದು ಇಟ್ಟೊತ್ತಗ ಜಾಕ ಮಾಡ್ಬೇಕಲ್ ಅಲ್ ತಿಕ್ಕೋಬೇಕು ಜಾಕ ಮಾಡ್ಬೇಕು ಮಾಡ್ಬೇಕು ಪ ಲೇಟ್ ಆಗುತ್ತಾರ ಮಕ್ಕೋದಸಲ ಎಲ್ಲ
ಈ ಅದಕ್ಕೆ ಮಾತ ಹ ಹಜ ಹಜ ಇ ನ ನಂದ್ ಹನ್ನೆರಡಕ್ಕೆ ಇದ್ದೀ ನಾ ಆಟೋ ತನ ಹಿಂಗೆ ಮಾತಾ ಸಾಯದವರ್ಗೆ ಆಕ ಮಕ್ಕಳೆ ಮ ಏ
ಸಮಯ
ಹತ್ತು ಅ ಕ ಜತ ಮಾಡೋದು
ಹ್ಮ
ಯಾರಗ ಒ ಅರ್ಗೆದ
ಹ್ಮ್ ಚಾಬ ನ ದಹ ದನು.
ಅಕ್ಕ ಒಂಗ್ ಕೊಟ್ಟಾಳ ಇವು ತಂದೆವು ಸಾಬಾು ತಂದೆವ್ ಬಿಡು ಚನ್ನಾಗ.
ಹ್ಮ್.
ಹಕ ಬಕು.
ಹ್ಮ.
ಮತ.
ಮತ್ತೇನಿಲ್ಲ ಚಿಣ ಸಾಲಿಗೆ ಹೋಗಕ್ಕಾನ ಇಲ್ಲ ನೋಡ್ತೀನಿ ನಾನು. ಜತ್ತಗ್ದಿನಳ ಒಂದೋರಿ. ಊಟ ಮಾಡ ಆತಾರ ನೋಡಿ. ಹ. ಅವರ ರೊಟ್ಟಿ ಪಲ್ಯ ಮಾಡ್ಯಾರ ಬಟಾಟಿ. ಪಲ್ಯ ಮಾಡ್ ದಂಗೆ ಅದರ, ರೊಟ್ಟಿ ಮಾಡರ? .. ಹ್ಮ್, ಊಟಿನಡುತಂದೋಡಿ. .. ಮತ್ತೆ, ಏನ್ ಮಾಡಾತಿ. ..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
ಹೂ. ..
ಹಲೋ. ...
ಹಲೋ! ... ಏನ್, ಮಾಡಾಕತ್ತಿನು, ಅಂದಿ, ಏನಿಲ್ಲ. ... ಮಾತಾಡು ಮಾರನಿ, ಹೂ, ಹಾ. .. ಇವಾಗಲೇ, ನೆಗಡಿ, ಅಗವೇ, ಆಗೈತೆ! ನೆಗಡಿಯಾಗಿ. ..
ಹಾ. ...
ಏನ್, ನೋಡ್ಬೇಕು? ...
ಇಲ್ಲಿ, ಈಗ ನೆನ್ನೆ, ಹೆಂಗ ಹೆತ್ತೀವಿ, ಹೋಗಿನಿ! ಈ ಕಡೆ ಕಡೆ ಅಂದ್ರ. .. ದೂರಿ ಇತ್ವಾ ಅಬ್ಬಾ! ಇದು, ಆ, ಸಂಕಡಿ, ಏನು, ಇದ್ದಂಗೆ ಸಾಂಪಲ್. ..
ಹಾ. .
ತರ್ಲಾಕ್ ಹೋಗಿನಿ! ಅದು ಹೋಗಾಗ ಹೊರಗರಷ್ಟ, ಹೋಗಿನಿ, ಅ. .. ಎಲ್ಲ ಸ್ಯಾಂಪಲ್ ತಗೊಂಡಿನಿ? ... ಬರಗಾ, ದಾರಿ ತಪ್ಪಿತು. ಬರಗಾ ದಾರಿ ತಪ್ಪಿ ಬಿಡ್ತು? ...
ಹ. ...
ಲೊಕೇಶನ್, ಹಾಕ್ಲಿಲ್ಲ! ಹಂಗೆ, ಅಂದ್ರೆ? .. ರೂಟ್, ಗೊತ್ತಲ್ಲೇ ತೇಳಿ ಅಂದ್ರೆ! ಸುಮ್ನೆ ಆಕಡೆ ಬರ್ತಾವೆ, ಆ ಕಡೆ ಕುಂಟವಂತೆ? ....
ಹಾ. ...
ಹಂಗೆ, ಓ ಗೊತ್ತು, ಕಡೆ ಬಿ, ಎಲ್, ಡಿ. ... ಬಿ, ಎಲ್, ಡಿ. ಮನ್ಗುಳಿ ಹಗಿಸಿ. ... ಎಲ್ಲಾ, ಅಡ್ಡ್ಯಾಡ್ ಕೂತ್! ಪದ ಮತ್ ಪದ್ನಂತಗ್, ಹೋಗಿ, ಸ, ಇದು, ತಗೊಂಡೆ? ಬತ್ತಿ ತಗೊಂಡೆ. .. ....
ಲೌನ್ಯ. ..
ಬುದ್ದಿ, ತಗೊಂಡು, ಹ್ಮ, ಮತ್ತೆ. ... ಕುತ್ತಿಗೆ ತಗೊಂಡು ಮತ್ತೆ ಈ ಕಡೆ? .. ಹ! ..
ಹ. ....
ಹಲೋ. .... ಹಲೋ! ... ನಿಂದು ಯಾಕೋ ಕಟ್ಕಟ್ ಕೇಳಿಸ್ತಾ ಆಯ್ತಿ .. ಈಗ ಇವಂದು, ಕಟ್, ಕಟ್, ಕೇಳಿಸ್ತಾ ಇದೆ, ಕಟ್ ಕಟ್ಟಾಗಿ ಬರಹ ಕಾಣ್ತಾ ತಾನೆ. ....
ಇಲ್ಲ, ಕೆಲ್ಸ, ಆಯಿತೇ, ಇದೆ ನಿಂದು. .. ಅದೇ, ಬಾರಿ ಕೇಳಿಸು, ಹೂ. .. ... ಏನು, ಇಲ್ಲ, ಸುಮು, ಮಾ. ... ಬೇಡ, ಅತ್ತೆಗೆ ಇಲ್ಲೇ! ಮನೆಯಾಗ, ಸಾವುಕಾಸು. .. ಇಲ್ಲಿ, ಕುಂತರುದಿಲ್ಲ, ನಿಂದರುದಿಲ್ಲ, ನಿನಗ, ಹಂಗ ಯಕ. ..
ಒಂದ್ಸಲಿ ಕುಂದ್ರವ್ವ ಕುಂತ್ ಹೋಗೋಣ? ..
ಇಲ್ಲಯದನೆ ಮನೆಯಗ ಒಳಗೆ ಹೊರ ಸತ್ಯ ಇಲ್ಲ! ..
ಮಂಗ್ಲಕನ್ ಸೌಂಡ್, ಸೌಂಡ್, ಕಮ್ಮಿ ಮಾಡಕ್ ಹೇಳು, ಫರ್ಸ್ಟ್. ..
ಏನು ಇಲ್ಲ ಇಕ್ಕಿ. ...
ಆಕಿಣೆ, ಕೇಳು, ನಂಗೆಯಲ್ಲಿ, ಟಿ, ವಿ, ಎಸ್. ...
ಇಲ್ಲೋ, ಏನು, ಇಲ್ಲ? ..
ಸೌಂಡ್, ಕೇಳದಕ್ಕೆ! ಸೌಂಡ್ ಕೇಳದಕೆ, ಅಂದೇ? ...
ಹಾ. ...
ಹ, ಮಂಗ್ಲಕಾಯಿ, ಹಚ್ಚತಿನ್ನಾ, ಫೋನ್ ಒಂದುದು, ಸಲ, ಏನುಕೆ ಈ, ಹಠ. ... ಮಸಲಪಡಲ್ಲ ಮಂಗ್ಲಾಕರ್ ಮಂಗಲಾಕರ್ನ ಇದ್ರಲೆ ಹದ್ ಮ ಹಂಗಲ ಹಕ ಹ ಹಾಕಿ ಹಲ್ಲ ನಾ ಹಸಬೇಕ ಳತ್ ನಿನ್ ಫೋನ್ ಮಾತಾಡ್ಬೇಕಕ್ ಹಂ ಸ್ವಲ್ಪಲ್ಪತಾಡ್
ಕಿ ಇದು ಮಗು ಆಕ್ಕಿದ ಮುಗದತ್ತೀಗ
ಬಿಚಾರಸ
ನೀ ನೀ ಸದ ನಗದಾ ರಿಟರ್ದಾವ ಮಾತ್ರದ ಕಾಲ ಇಲ್ಲಕ್ಕಿ ಬಂದಿಲ್ಲ ಅವು ಹಚ್ಚುದಿಲ್ಲ ಕ್ಯೂ ಮುಗ್ದಾವ ಕ್ಯೂ ಹಾ
ಹ್ಮ್ ಹಾಸ್ತೀನೆ ನಾನೇ ಹಾಸ್ತೇನ ಅಂದ
ಹ್ಞೂ ನೀನು ಹೆಚ್ಚಿದ್ರೂ ಮಾತಾಡ್ತಾನೆ ನನ್ ಪೂನರ್ ಹೋಗಲ್ಲ ನೋಡ್ಲ
ಓಕೆ ಹ ಯ ಎಷ್ಟ ಆಯ್ತು
ಹ್ಮ ಅಲ್ಲತಕ್ಕೋ
ಹಾ
ಹ್ಮ್ ಆಗ ಅವಸರದ ಹಗೆ ಕುತ್ಂದ್ರಿ ಬೇಡ ತ್ ಇರ್ಬೇಕ
ಇಲ್ಲ ಇಲ್ಲ ಮಸ ಹ್ಮ್
ನಿಮ್ಮ ಮಾಹಿತಿ ಹ ಸರ ಅಂದ್ರ ಈಗ ಲಗು ಹೇಳುದ ತಗದ್ದು ಜಕ ಹಂಗ ಅವಸಲ್ಲಿ ಮಾಡ್ಬೇಕೇಡ ಲಗುದ್ದು ಲ್ಲ ಅವಾಗತ್ತಗ್ ಮಾಡ್ಕೊತವ
ಹ್ಮ್
ಮತ್ತ ರಕ್ಕಾಗ ಹಚ್ಚಿದ್ದೇನೆ
ಮತ್ತೇನಲ್ಲ ರೇೇಕು ಗ ಮಣಿ ಹಚ್ಚಿದ್ದೆ ಮಾತಾಡ್ದ ಆಮೇಲೆ ಕಸ ಸ ಪುಣೆ ಗೈಟ್ ಎಲ್ಲ ಅುಲ ವರೆ ಶ್ರ್ಧುದು
ಸಚ್ವಕ್ಲ ರ
ಅವ ಅವ ಅವ ಅವಾಗ ಅವಾಗ ಹಚ್ಚ ಅಗ್ಗಿನ ಹಗನ ಎಲ್ಲ ಈಗನ್ ಹಚ್ಬಂತದ್ನ ಹಂಗಂದಲಿ ಕಿದ್ರೆ ಬಟ್ ಹಜಬಾ ಅದನಷ್ಟ ಜಪ ಇರ್ಪೋನ ಅನ್ನ ಹಚ ಆಯ್ತ ಕ ಮಾತಾಡಿದೆ ಅವಾಗ ಒಂದ
ಅವತ್ ಆಯ್ತದು ಮತ್ ಅವತ್ ನನಗ್ ಹಚ್ಚಿದ್ಲಿಂದಗಡೆ
ಹ್ಮ್ ಹ್ಮ್
ನತ ಒ ಕಡೆ ಹೆಚ್ಚಿಲ್ಲಾವ
ಹ್ಮಲ್ಲ ರೂಗಲ್ಲಾ ಚಲೋ ಐತಿ
ಹ್ಮ್ ಎತ್ತೈತಿರಿ
ರೂಮ ಅಲ್ಲ ಚಲ ನೀ ಜ ಇಲ್ಲ ಸ ದಾಣ ಇಲ್ಲ ದವಾಖಾನಿ ಸ್ವಲ್ಪ ಇಲ್ಲಿಂದ್ರೆ ಈಗ ಅಲ್ಸಿ ಮಟಬದನು
ಹ್ಮ ಹಾ
ಹಲೋ ಅಗಜಿ ಮಠ ಹೋದಂಗ ಅಷ್ಟೇ ಇಲ್ಲಿ ನಮ್ಮ ಮನಂತ್ರ ಅಲ್ಲಿ ಅಗಜಿ ಮಠ
ಹ್ಮ್ ಬಾಳ ಮಂದಿ ಇಲ್ಲ ನ್ ಮತ್ತ ಎಲ್ಲಾ ಹೋಗುದ್ ಬರ್ದ ಮಾಡ್ತಾರ ಬಾಳ್ ಮಂದ ಇಲ್ಲ ಮತ್ತತ್ ಅಲ್ಲಿ ಎಲ್ಲಾ ಕೆಲ್ಸ ಮಾಡೋರು ಹೊಕ್ಕ ಹೋಗದು ಬರ್ದ್ ಮಾಡ್ತಾರನ ಅವ್ರ
ಇಲ್ಲಯ ಲೋಕಲ್ ಇರ್ದರು ಇರ್ತಾರ ಅದಾರ್ ಇಲ್ಲಿ ರೂಮಾಗ ಆದ್ರೆ ಹ್ಮ್ ಹೇಳ
ಹಾ ಅದಾರನ್ನು ಬತ್ತ ಹ್ಮ್ ಇದೆ
ಇ ಈಮ್ಮ ನಾ ಈ ನಾಯಿರು ಅಂದ್ರೆ ಇದು ದೊಡ್ ಮನಿ ಐತ್ವಾ ಹಿಂಗ ತಟ್ ಮನ ಇಲಿ ಯತ್ರ ಎಲ್ಲಾ ಕಿಚನ್ ತೆಳಗ ಹಾಲ್ ಎಲ್ಲಾ ಹಿ ಎಲ್ಲದ
ಹ್ಮ್
ಎರಡು ಪ್ಲ್ಯಾಟಿಂದ ಬೇಕದು
ಹ್ಮ್
ಮ್ಯ ಬಂದ ತಳ ಬಂದು
ಹ್ಮ್
ಅಂಗ ವಿಐತ ಅದುಕ್ಕೆ ಈಗ ಮಗನ್ ಗಣು ಎರಡನೇ ಪ್ಲೋರ್
ಕೆಳಗೆರದರ
ಹ್ಮ ಕೆಳಗದಾರ ಮತ್ತ ಬೇರೆದವ್ರು ಸೈಡ್ ಅದ ಈ ಕಡೆ ಸೈಡ್ ರೂಮ್ ಅದ ಮತ್ತ ಕಡೆದಾರ ಹ
ಆಯ್ತಾ ಇಲ್ಲ ಇಡ್ಲ ಹಾ ಮಾಡಕತ್ತ ಹ್ಮ ಆ ಆಮೇಲ್ ಮಾಡ ಮಾಡ ಆಮೇಲ್
ಯಾವಾಗದ
ಈಗ ಮಾಡ ಕಟ್ ಮಾಡ
ಹ್ಮ್ ಕಟ್ ಮಾಡ್ತೇನೆ ಇದ್ದೀನಿ ಕಟ್ ಮಾಡಡ